ಹಲೋ ಹಲೋ ಹಲೋ ಹೆಲೋ ಹೆಲೋ
ಹೆಲೋ ಹೆಲೋ ಸೆಟ್
ಚಲೋ ಮಾತ್ ಮಾತ್ರ
ಹ್ಮ
ಹ್ಮ ಮತ್ತ
ಮತ್ತೇಏನಿಲ್ಲ ನೋಡಪ್ಪಾ ನೀನೇ ಹೇಳ್ಬೇಕ
ಮತ್ತ ಇದು ಮತ್ ಮಂತ್ರಾಲಯದಿಂದ ಮತ್ತತ್ ಯಾವ ಬಂದ್ರೀ ಓಪಸ್
ಮಂತ್ರಾಲಯದಂತ ವಪಸ್ ಆವ್ ಮತ್ತೊಂದ ದಿನ ಅಲ್ಲೇ ವಸ್ತಿದ್ದೇವಪ್ಪಾ ಹ ಓದಿನ ಎಂಟಕ್ಕೂಯ್ದನ ಹ್ತಲ್ಲಿ ರಾತ್ರಿ
ರಾತ್ರಿ ಅಲ್ಲೇ ಒಂದು ದಿನ ವಸ್ತಿ ಹೋಗದ್ರನು
ಹಾ ಅದೇ ಮಂದ ಹೊಸ್ತಿ ಹದಿವವಿ
ಹಾ ಹಾ ಅಂದ್ರ ಎಷ್ಟ್ ತಗೊಂಡ್ರಿ ಗುಡಿ ಮುಂದೆ ಮುಕೊಂಡ್ರಿ
ಹಾ ಗಡಿ ಮಂದಿ ಮಕೊಂಡ್ವಿ ಮಾಡ್ದನ ಎದ್ವಿ ಜಾಳಕದ ಮಾಡ್ವಿ
ಹ ಹಾ ಹಾ ಹಾ
ಮಾಡಡ್ಕಿಶಂದ-----ಮತ್ತ ಪಾಳ ಹಚ್ಚಿದೆ ಅಪ್ಪ ಎರಡು ತಾಸ ಪಾಳೆಚ್ಚಿದೆ
ಬೆಳಿಗ್ಗೆ ಎಷ್ಟಕ್ಕ.
ಹ ಬೆಳಿಗ್ಗೆ ಎಂಟರಿಂದ ಹತ್ತರ ತನ ಪಾಳೆ ಹಚ್ಚಿದೆ.
ಎಂಟ್ರ ದಿಂದ ಹತ್ರ ತನ ಬೆಳಿಗ್ಗೆ ಎ ಎಟೆಕ್ ಚಲೋ ಪಾಳೆ
ಪಾಳ್ಯಾನ ಅಲ್ಲಿ ಆರಕ ಸುಲಕತೆ ಹ್ಮ ಹೌದು ಬಾಳೆ ಹೊರಗಿಂದ ಹೊರಗೆ ಮೂರ್ ನಾಲ್ಕ್ ಸುತ್ ಹಾಕಬೇಕಕ್ಪ್
ಕರೆ ಕರೆ ನಾನು ಹೋಗೇನ್ ಬಿಡ ಅಲ್ಲಿ
ಹ್ಮ ಹೊರಿಗೆ ಮೂರ್ ನಾಲ್ಕ್ ಸೂತ್ ಹಾಕ್ಬೇಕು ಹೋಗಿ ಮತ್ತ ಅಲ್ಲಿ ಒಳಗ ಸೂತ್ತ ಹಾಕ್ಬೇಕ್
ಕರೆ ಖರೆ ಅಲ್ಲಿ ಒಳಗೊಂದ್ ಸುತ್ತ ಹೊರಗ ಮದ್ಲಿಗೆ ನಾವು ಹೋದಾಗ ಬರೀ ಒಳಗ ಒಂದೇ ಸುತ್ತ ಇತ್ತಪ
ಸಂಜೆನಾಗದ ಹೋದ್ರ ಒಳಗ್ ಸಿದಾ ಡೈರೆಕ್ಟ್ ಹೋಗಬಹದು
ಹಾ ಕರೆ ಕರೆ
ಇದು ಮುಂಜಳೆ ಆಗುತ್ತಲ್ಲಾ ಎಲ್ಲರು ಒಟ್ಟು ಪ್ರವಾಸಿಗರು ಬಂದಿರ್ತಾರಲ್ಲ.
ಕರೆ ಕರೆ
ಪ್ರವಾಸಿಗ ಅವ ನೈಟ್ ಬಂದಿರ್ತಾರ ನೈಟ್ ಹೊಸ್ತಿದ್ದು ಮುಂಜಾನೇ ದರ್ಶನ ಮಾಡ್ಕೊಂಡು ಹೋಗೋರು ಅವರು
ಹಾ ಹಾ ಹೌದ ಹೌದು ಕರೆಟ್ ಮತ್ತ ಅಲ್ಲಿ ಜಳಕ ಮಾಡ್ ಬಂದಿಲ್ಲೇನು ಇದ್ರ ಇದ ನದಿ ಎತ್ಲ ಬಾಜುಕ
ಏನ ನದಿಯಾಗ ನೀರ ಇಲ್ಲಿಗಲ್ಲಿ
ಕರೆಖರೆ ಬತ್ತಿದ್ವಲ್ಲಾ
ಹ್ಮ್ ಬತ್ತಿದ್ವಪ್ಪ ಹೋಗಿದ್ದೇವು ಹೊಲಾಸ್ ನೀರಿದ್ದು ಅಲ್ಲಿ ನಲ್ಲ ಅಲ್ಲೇ ಹೊರಗಾ ಹತ್ತು ರೂಪಾಯ ಕೊಟ್ಟ ಜಳಕ ಮಾಡಿದ್ವಿ
ಅಲ್ಲಿ ಇದು ನೀರ್ ಬಂದಾಗ ಹೋಗ್ಬೇಕು ಬಾರಿ ಅಲ್ಲಿ
ಹೌದೌದು ನೀರ್ ಇದಾಗ ಹೋಗ್ಬೇಕು ಈಗ ಮಗಿದ್ದ ನೀರ್ ಹರಿತಿದ್ದಪ್ಪಾ ಯಾರ್ನ ಬಿಡ್ತಿದಿಲ್ಲ ನೋಡು
ಕಾಂಡಪಟ್ಟಿ ಹ್ಮ ಮತ್ತ ಕಂಡಪಟ್ಟಿ ಜೋರಗ್ ಹಿಡಿದರ್ಗನು
ಹ್ಮ್ ಹೌದು
ಹ್ಮ್ ಹ್ಮ್ ಮತ್ತ ಅದುಕ್ಕ ಅದ ನದಿ ಹೆಸರು ಕೃಷ್ಣ ನೋಡ್ ಕೃಷ್ಣ ನದಿ ಹಾ ನದಿ ಬಂತದಲ್ಲ ಹ್ಮ್ ಮತ್ಸಂಗು ಈ ಸತಿ ಬಿಸಿಲು ಕಂಡ ಪಟ್ಟಿಪ.
ಬಾಳಪ ಬಿಸಲ ಮಳೆ ಇಲ್ಲ ಏನಿಲ್ಲ ಎಲ್ಲಾ ರೈತರಿಗೆ ಬಾಳ ಅಜ್ಜೆ ಬಿಟ್ಟೈತವು
ಕರೆ ಏನ್ ಮಾಡಕ್ ಬರ್ಲಿ ಈಗೇನ್
ಹ್ಮ
ಹ ಮತ್ತ್ಸಂಗು ಇದು ಕ್ಲಾಸಿಗೆ ಹೋಗಬೇಕೀಲೆ.
ಹೋಗಬೇಕು ಮತ್ತೇನ ಅವುದು ನೆಫ್ರಾನ್ ಏನ್ ಏನಾರಾ ಹೇಳ್ಬೇಕ್
ಹೌದೌದು ಬೆಳಿದೆ ಬೆಳಿ ಇದು ಬೆಳಿ ಪೆಟಿಕೋಟ್ ಇಗ್ಬೇಕು ಪೆಟಿಕೋಟ್
ಹ್ಮ್ ಹ್ಮ್ ವೈಬೇಕನಂಗತ ಹ್ಮ್ ಮತ್ತೇನಿಲ್ಲಪ್ಪಾ
ಹಾತ್ತ ಸಂಗು
ಹ್ಮ್ ಹ್ಮ್ ಆರಾಮ್ದ ಪ ನಿ ಆರಾಮ್ದಿಲ್ಲ
ಹ್ಮ್ ಆರಾಮ್ ಅದೀನಿ ಹ್ಮ್ ಮ ಮೊಬೈಲ್ ಯಾರದ್ ಅದು ಕಲ್ಕೊಂಡು ಮತ್ತ.
ಏನಿಲ್ಲ ನೋಡಪಾ ನೀನೇ ಹೇಳ್ಬೇಕ.
ಹ್ಮ ಮತ್ತ ಇದು ಆಕಡೆ ಹೋಗೂನು ಬಾ ಆಕಡೆ.
ನಡಿ.
ಹ್ಮ್ ಹ್ಮ ಪ್ ಏನ್ ಮಾಡಾಕ ಬರತ್ತ.
ಮತ್ತ್ ಕೃಷ್ಣರಾಧಾರ ಜೋಡಿ ಹೆಂಗೈತಿ.
ಕೃಷ್ಣರಾಧಾ ಜೋಡಿ ಚಲೋ ಅಯ್ತೋ ಕೃಷ್ಣ ರಾಧಾ ರಾಧಾ ಕೃಷ್ಣಾಗ ಮೋಸಾ ಮಾಡ್ತಾಳ ಮುಂದ.
ಅವನಿಗೀಗ ಗೊತ್ತಾಗಲ್ಲ ಇದನ.
ಹ್ಮ್.
ರಾಧಾನ್ ಬೆನ್ನ ಹತ್ತ್ಯಾನ ಅವ.
ಹ್ಮ. ಹುಡುಗಗಿ ತಿಳ್ಯಾಲ ಒಟ್ಟ ಕೆಟ್ಟ ಮಬ್ಬತಿ ಹುಡುಗ.
ಕರೆಕ್ಟ್.
ಹ್ಮ್.
ಆಮೇಲ್ ಏನ್ ಅತಿ ನೋಡೂನು.
ಮಾಡ್ಲಿ ಮಾಡ್ಲಿ ಏನ್ ಮಾಡತಿ ಹುಡುಗ ಒ ಟ್ಟೆ ಕೇಳಲ್ಲಗ್ಯಾನ ಅವಾ.
ಕರೆ ಕರೆ ಕೇಳಲ್ಲಗ್ಯಾನ ಮಾತೆ ಕೇಳಲ್ಲಗ್ಯಾನ
ಹ್ಮ್.
ಹ ಹ.
ಹಾ ಸಂಗು. ಮತ್ತ ಸಂಗು.
ಏನಿಲ್ಲಪ್ಪ ನಿ ಈಕಡೆ ಬಾ.
ಮತ್ತ.
ಮತ್ತೇನಿಲ್ಲಪಾ ನೀನೇ ಹೇಳ್ಬೇಕ್.
ಎ ಉಮೇಶ್. ಹಲೋ ತೊಂಬರ್ತಿ ಹ್ಮ್ ತೊಂಬಾ. ಹ್ಮ ನಿಮ್ಮ್ ಅಪ್ಪನ ಚನ್ನು.
ಮತ್ತ್ಯಾನ್ ಇಲ್ಲೋ ನಮ್ಮ ಪ್ರನು ತೊದಾತನ ಫೋನ್ ಹಚ್ಚಿ ಕೇಳ್ಬೇಕ ಈಗ.
ಹ ಕೇಳ ಕೇಳ ನನಗೊಂದ್ ಕೇಳ.
ಹ್ಮ್ ಮತ್ತ ಈಗ ಸರ್ ಅವರ ಮಾತಾಡ್ತಾರ. ತ್ತೇನ್ ಒಂದ್ ಐದ್ ನಿಮಿಷ ಮಾತಾಡ. ಹಾ ಮಾತಾಡಾಕ ಯಾರ್ ಇಲ್ರಿ ಹಲೋ. ಎ ಕಟ್ ಮಾಡು ಹಲೋ ಮತ್ತ.
ಮತ್ತೇನ್ ಏನಿಲ್ಲ ಇಲ್ಲಿ.
ಹ್ಮ್ ಮತ್ತ ಏನ್ ನಿನ್ ಕಡೆ ಏನೇನ್ ಮಾಡಾತ್ತರಿ.
ಹೇಳ್ಬೇಕ್ ನೀವ
ನಾವ ಏನಿಲ್ಲಪ್ಪ ಎಲ್ಲಾ ನೀವ ಹೇಳ್ಬೇಕು.
ಹಾ ಹ್ಮ ಹಾ ಹಲೋ.
ಹಲೋ.
ಹಲೋ ಮತ್ತೇನಿಲ್ಲಗು ಹೇಳಬೇಕು ನೀವೇ,
ಮತ್ತೆ ನಿಮ್ ಇದು ನಿಮ್ ದ್ರಾಕ್ಷಿ ಬೆಳೆ ಹೆಂಗಿದೆ ಬ್ರೋ ದ್ರಾಕ್ಷಿ ಬೆಳೆ ಬಗ್ಗೆ ಹೇಳ್ತಿದ್ರಲ್ಲಾ ಆಗ್ಲೇ.
ಹ್ಮ್ ಬಾರಿ ಇದೆ ಬ್ರೋ. ಈಗೇನ್ ನೈಸ್ ಈಗಂತ್ರು ವೆದರ್ ಗಿದರ್ ಎಲ್ಲಾ ಚಲೋ ಇದೆ.
ಈಗಿನ್ ಪರಿಸರ ಚೆನ್ನಾಗಿದೆ ಬ್ರೋ. ಈಗಿನ ಪರಿಸರ ಫುಲ್ ಇದು ಹಸಿರು ಹಸಿರಾಗಿ ತಂಪಾದ ಗಾಳಿ ಎಲ್ಲ ಬರುತ್ತೆ.
ಹಾ ಹೌದು ಬ್ರೋ.
ಹ್ಮ್ ಮತ್ತೆ ಈಗ ಮಳೆ ಗೀಳೆ ಎಲ್ಲ ಬರ್ತಿದೆಯಲ್ಲಾ ಅದಕ್ಕೆ ನಮ್ಮ ಇದು ನಮ್ ನೆಲ ಗಿಲ ಎಲ್ಲಾ ಹಸಿರು ಹಸಿರಾಗಿ ಕಾಣಿಸ್ತಿದೆ.
ಹೌದೌದು ಬ್ರೋ ಎಲ್ಲಾ ಹುಳ ಹುಳಗಳು ಎಲ್ಲಾ. ಮಾರ್ನಿಂಗ್ ಟೈಮ್ ಎಲ್ಲ ಹಾರಾಡ್ತಿರ್ತವೆ.
ಹೌದು ಬ್ರೋ ಅದು ಮಾರ್ನಿಂಗ್ ಟೈಮ್ ಒಳಹಿಡಿಯಕ್ ಹೋಗಿ. ತಿದ್ರೆ ಅಂದ್ರಲ್ಲ ಇದು ಎಂಟೋ ಮಲಜಿ ನೀವು ಆಲ್ರೆಡಿ ಮಾಡಿದ್ರ ಎಷ್ಟು ಹುಳ ಹಿಡಿದಿದ್ದೀರಾ ನೀವು.
ನಾವು ಹದ್ನೆಂಟು ಹಿಡಿದಿದ್ದೀವಿ.
ಹದಿನೆಂಟು ಹಿಡಿದಿದ್ದೀರಾ ಮತ್ತೆ ನಿಮ್ ಡಬ್ಬಿಯಲ್ಲಿ ಬಾಳ ಕಾಣಿಸ್ತಿದ್ವು.
ಆ ಹಲೋ
ಹಲೋ ಹೇಳಿಬ್ರೋ.
ನೀವೇ ಹೇಳಬೇಕು ಬ್ರೋ.
ಅದೇ ಹುಳ ಹಿಡಿಯೋಕ್ ಹೋಗಿದ್ರಲ್ಲ ಯಾವಾಗ ಸಬ್ಮಿಷ್ ನನ್ನ ಗುರುವ ದೊಡ್ದು ಸಬ್ಮಿಷನ್ ಡೇಟ್ ಏನಾದ್ರು ಕೊಟ್ಟಿದ್ದರಾ ನಿಮಗೆ.
ಇಲ್ಲಬ್ರೋ ಪ್ರಾಕ್ಟಿಕಲ್ ಡೇ ಇನ್ಸು ಕೊಡ್ತಿದ್ದಾರೆ.
ಹೌದ ಬ್ರೋ ಕಲರ್ ಕಲರ್ ಚಿಟ್ಟೆ ಎಲ್ಲ ಹಿಡಿಬೇಕೆನ್ ಬ್ರೋ ನೀವು.
ಹ ಬ್ರೋ ಕಲರ್ ಕಲರ್ ಅವೇನು ಸಿಗೋದೆ ಇಲ್ಲ.
ಅಬುದಾಬ್ ಇದು ಗೊತ್ತಿಲ್ವಾ ಹಳ್ಳಿ ಮರ ಗೊತ್ತಾ ನಿಮ್ಗೆ.
ಹ್ಮ ಗೊತ್ತು ಬ್ರೋ ನಮ್ಮ ಕಾಲೇಜ್ ಬಲ್ಲಿ ನಮ್ಮ ಹಾಸ್ಟೆಲ್ ಬಾಜು ಇದೆ.
ಇಲ್ಲೇ ಇದ್ವಲ್ಲ ಅವರು ಅರಳಿ ಮರದ ಕೆಳಗೆ ನಾವು ಕುಂದಿರ್ತೇವಲ್ಲ ಅವಾಗ್ ಈಗ ಅರಳಿ ಮರದ ಆಕ್ಸಿಜನ್ ಲೆವೆಲ್ ಹೈ ಇರುತ್ತಂತೆ ಬ್ರೋ.
ಹೌದ ಏನ್ ಬ್ರೋ.
ಹ್ಮ್ ಹ್ಮ್ ಆಕ್ಸಿಜನ್ ಲೆವೆಲ್ನ ಬಾರೋ.
ಹಾ
ಮತ್ ಇದು ಅದ್ರುದು ಇದು. ಗಾಳಿ ಬಾಳ ಇರುತ್ತೆ ಮತ್ ನಮ್ ದೇಹಕ್ಕೂ ಬಾಳ ಎಲ್ಲ ಇದು ಆಗುತ್ತೆ. ಹೆಲ್ಪ್ ಆಗುತ್ತೆ ಅಂತೆ ಬ್ರೋ ಅದನ್ನು
ಹಾ ಹಾ ಹೆಂಗಿರ್ತಾಂದ್ರಿ ಇವತ್ತು ಅಲ್ಲೇ ಕುಂದಿರ್ತೇನ.
ಹು ಅದ್ರಿಂದ ಇದು ಏನಂತ ನಮ ಹಿರಿಯರ್ ಎಲ್ಲರೂ ಹೇಳ್ತಾರಲ್ಲ ಅದಕ್ಕೆ ಅರಳಿ ಮರದ ಸುತ್ತ ಇದನ್ ಕಟ್ತಾರೆ ಗೊತ್ತಾ ದಾರ ಎಲ್ಲಾ ಕಟ್ತಾರೆ ಹಂಗೆಲ್ಲ.
ಧಾರೆ ಕಟ್ಟಿ ಧಾರಕಟ್ಟುವುದರಿಂದ ಏನು ಆಬೋದು.
ಅದುನ್ನ ಅರಳಿ ಮರನೊ ಪೂಜೆ ಮಾಡ್ತಾರೆ ನಮ್ ಸೈಡ್ ಎಲ್ಲ.
ಹಾ ಹ ಹ ಹೌದ.
ಹ್ಮ ಅದನ್ನ ಪೂಜೆ ಮಾಡ ಯಾಕೆ ಮಾಡ್ತಾರೆ ಅಂದ್ರೆ ಅದೇ ರೀತಿ ತೆನು ಸೈಂಟಿಫಿಕ್ಲಿ ಒಂದು ರೀಸನ್ ಅನ್ನೋದ್ ಇರುತ್ತೆ ಅದು ನಮಗೆ ಗೊತ್ತಿರಲ್ಲ.
ಹಾ ಹಾ ಹಾ ಹೌದ ಹೌದು.
ಅದಕ್ ಮತ್ತೆ ನೀವ ಮರದ ಕೇಳಕ್ ಕುಂತ್ರೆ ಇದು ನೀರ್ ಬೀಳತ್ತೆ ಹಿಂಗೆ. ಸ್ವಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪ ನಮ್ಮ ನಂಟಮ್ಮ ಇದು ನಮ್ ಮೆನ್ಯೂರ್ಮೆಂಟ್ ಪರಿಸರ ಅಧ್ಯಯನ ಸರ್ ಹೇಳ್ತಿದ್ರು.
ಹಾ ಹಾ ಹಾ
ಸ್ವಲ್ಪ ಮರದ ಕೇಳಕ್ ಅಂತ್ರೆ ನೀರ್ ಬ ಬೀಳತ್ತೆ ನೀವ್ ಹೋಗಿ ಅಲ್ಲಿ ಹೋಗಿ. ಅಬ್ಸರ್ವ್ ಮಾಡ್ರಿ ಅಂತ ಎಲ್ಲಾ. ಮತ್ತೆ ಬ್ರೋ ನಿಮ್ ಹೊಲ ಎಷ್ಟು ಎಕರೆ ಇದೆ ಬ್ರೋ.
ನಮ್ದು ಲೆವೆನ್ ಪಾಯಿಂಟ್ ಟು ಏಕರ್ಸ್.
ಹೌದೇನು ಅದ್ರೊಳಗಿದು ಸಾಯಿಲ್ ಟೆಸ್ಟಿಂಗ್ ಮಾಡ್ಸಿದೀರಾ.
ನಮ್ದು ಸಾಯಿಲ್ ಟೆಸ್ಟಿಂಗ್ ಮಾಡ್ಸಬೇಕ ಟೆಸ್ಟಿಂಗ್ ಕೊಟ್ಟಿದ್ದೇವೆ.
ಹಾ
ಟೆಸ್ಟಿಗೆ ಕೊಟ್ಟೇವಿ ಅಂದೇ.
ಹೌದೇನ್ ಬಾಯಿ ಯಾವಾಗ ಕೊಟ್ಟಿದ್ರಿ ಈಗ ಬಂದ್ ಇದು ಬಂದಿದೆ ಬೈ ಸಸಾಯಿಲ್ ಟೇಸ್ಟ್ ಯಾರು ಮಾಡ್ಸಿರ್ತಾರಲ್ಲ ಅವ್ರಗೆ ಅಷ್ಟೇ ಈ ಯೂರಿಯಾ ಗೊಬರ ಇನ್ ಆರ್ಗ್ಯಾನಿಕ್. ಗೋ ಗೊಬ್ಬರಗಳ ಇರ್ತಾವ ಗೊತ್ತಾ ಯೂರಿಯ ಡಿ ಎ ಪಿ.
ಹಾ ಹಾ ಹೌದು.
ಅದೇ
ಚೀ ಅದು ಇದು ಸಾಯಿಲ್ ಟೆಸ್ಟಿಂಗ್ ಮಾಡ್ಸಿದ್ರೆ ಅಷ್ಟೇ ಕೊಡ್ತಾರಂತೆ ಇಲ್ಲಾಂದ್ರೆ ಕೊಡಲ್ಲಂತ ಈಗ. ಅಂತ ಇವು ಮೋದಿ ಗೌರ್ಮೆಂಟ್ ಇದು ಮೋದಿ ಸರ್ಕಾರ ತೆಗ್ದಿದೆ ಈಗ ರೂಲ್ಸ್.
ಹ ಹ ಹಾ ಮಣ್ಣಿನೊಳಗ ಅದು ಹೈ ಮಿನರಲ್ಸ್ ಇದ್ರ. ಅಷ್ಟೇ ಕೊಡ್ತಾರ ಇಲ್ಲ ಕಡಿಮಿತ ಕೊಡುದಿಲ್ಲ ಅವಲ್ಲ.
ಹ್ಮ್ ಹ್ಮ್ ಮತ್ತ ಏನ್ ಗೊತ್ತ ಬ್ರೋ ನಿನ್ನೆ ಒಬ್ಳು ಎಂ ಟು ವರ್ಷದ ಹುಡುಗಿ ಸ ತೀರ್ ಹೋಗಿ ಬಿಟ್ಟಿದಾಳೆ ಬ್ರೋ ಬೆಂಗ್ಳೂರಲ್ಲಿ.
ಹೆಂಗೋ
ಹೆಂಗಂದ್ರೆ ಅದು ಏನೋ. ಅವ್ರ ಕ್ಲಾಸ್ಲ್ಲೀ ಟೀಚರ್ಸ್ ಏನೋ ಹೊಡಿತಿದ್ರಂತೆ ಆ ಹುಡ್ಗಿ ಯಾವದೋ ಹುಡ್ಗನ ಲವ್ ಮಾಡ್ತಿದ್ ಅಂತೆ.
ಎಂಟು ವರ್ಷದ ಹುಡುಗಿಯಾ.
ಹ್ಮ್ ಎಂಟ್ ವರ್ಷದ ಹುಡ್ಗಿ ಮತ್ ಎಂಟು ವರ್ಷ ಹುಡುಗ ಇಬ್ಬರು ಲವ್ ಮಾಡ್ತಿದ್ರ ಅಂತೇ. ಅ ಅದೇ ಸ್ವಲ್ಪ ಈ ಏಜಿಗೆ ಬೈತಾರಲ್ಲ ಸ್ವಲ್ಪ ಅಪ್ಪ ಅಮ್ಮ.
ಹಾ ಹೌದ
ಹ್ಮ್ ಅದಕ್ ಬೈದ್ರಂತಾನೇ ಆ ಹುಡ್ಗಿ ಹೋಗಿ ನೇಣ ಹಾಕೊಂಡುಬಿಟ್ಟಿದಾಳೆ ಬ್ರೋ.
ಹೇ ಯಪ್ಪೊ.
ಇವತ್ತು ಮತ್ತೆ ಇದು ಬ್ರೋ ಯುರೋಪಲ್ಲಿ ಇದು ವೆಸ್ಟ್ ಬೆಂಗಾಲ್.
ಹಾ ಹೌದು ಹೌದೇಳೋ ಬಾಯ್
ಅದ್ರೊಳಗೆ ಏನಾಗಿದೆ ಅಂದ್ರೆ ಇದು ಹಾವು ಸಾಕರಣೆ ಮಾಡ್ತಿದ್ರು ಒಂದ್ ದೊಡ್ಡ ಇದು ಇತ್ ತ್ತ ಹಾವು ಸಕರಣೆ ಕೇಂದ್ರ ಅಂತ ಜೋರಾಗ ಮಳೆ ಬಂದು. ಆ ಹಾವು ಸಕರಣ ಕೇಂದ್ರದಿಂದ ಎಲ್ಲ ಇದು ಹಾವುಗಳೆಲ್ಲ ಹೊರಗೆ ಬಂದ್ಬಿಟ್ಟಾದ್ದಾವೆ.
ಅವನು ಸುತ್ತಮುತ್ತ ಮನೆಗಳ ಇರ್ತಾವ ಗೊತ್ತಾ. ಅವಕ್ಕೆಲ್ಲಾನ ನುಗ್ಗಿ ಬಿಟ್ಟವ ಅವು. ಫುಲ್ಲು ಕಾಮಿಡಿ ನೀವು ರೀಲ್ಸ್ ನೋಡಲ್ ಏನ್ ಬ್ರೋ.
ನಾವೆಲ್ಲಾ ಫೋನ್ ಸೋಷಿಯಲ್ ಮೀಡಿಯಾಿಂದ ದೂರ ಇರ್ತೇವೆ
ಹೌದೇನ್ ಭಾಯ ನೀವು
ಹ್ಮ
ಚೆನ್ನಾಗಿದೆ ಅದ್ರನ್ನ ಜಾಸ್ತಿ ನಿಜ ಇವತ್ ನಮ ನಿನ್ನೆ ಇದು ನಮ್ ಸರಿಿಂದ ಒಬ್ಬರದು ಬೆಳ್ಕೋಡಗೆ ಸಮಾರಂಭ ಇತ್ತು
ಹೌದ
ಆದ್ರ ನಮ ಇದು ನಮ್ ಡೀನ್ ಸರ್ ನಮ್ ಪ್ರಾನ್ಸಿಪಾಲ್ ಅವರು ಹೇಳ್ತಿದ್ರು
ಹ ಏನಂತ ಹೇತು
ನೀವು್ ಜಾಸ್ತಿ ಗೇಮ್ ಆಡಕ್ಕೆ ಮತ್ತೆ ಬರ ರೀಲ್ಸ್ ನೋಡಕ ಕ್ಕೆಲ್ಲ ಯೂಸ್ ಮಾಡ್ತೀರಾ ನಿಮ್ ಪೇರೆಂಟ್ಸ್ ಜೊತೆ ಮಾತಾಡಲ್ಲ ಏನು ಇಲ್ಲ ಒಂದ್ ಅದೇ ಹತ್ತಿ ಇಪ್ಪತ್ತು ನಿಮಿಷ ನಿಮ್ ಪೇರೆಂಟ್ಸ್ ಜೊತೆ ಮಾತಾಡಿದ್ರ ಅವರು ಎಷ್ಟು ಅವ್ರಿಗೆ ಎಷ್ಟು ನೆಮ್ಮದಿ ಸಿಗತ್ತೆ ನೀವ್ ಯಾಕ ಮಾತಾಡಲ್ಲ ಅಂತ ಎಲ್ಲಾ ಹೇಳ್ತಿದ್ರು
ಹಾ ಹೌದು
ಮತ್ತೆ ಫೋನ್ ಅವಾಯ್ಡ್ ಮಾಡ್ರಿ ಜಾಸ್ತಿ ಹಿಡ್ಕೊಬಾರ್ದ ಡೇಲಿ ಒನ್ ಒನ್ ಅವರ್ ಅವಾಯ್ಡ್ ಮಾಡ್ಕೊಂತ ಹೋಗ್ರಿ ಆಮೇಲೆ ನಿಮಗೆ ಗೊತ್ತಾಗತ್ತೆ ಅಲ್ಲಿ ರಫಿಸಲ್ಟ್ ಏನು ಅಂತ ಎಲ್ಲ ಹೇಳ್ತಿದ್ ಬ್ರೋ ಅವರು
ಹೌದ ಏನು ಬ್ರೋ
ಹ್ಮ್
ಹ್ಮ್ ಹ್ಮ್
ಮಸ್ತ್ ನಮ್ ಡೀನ್ ಸರ್ ಚೆನ್ನಾಗಿದ್ದಾರೆ ಬ್ರೋ
ಹಾ ಹಾ ಆಯ್ತು ಆಯ್ತು ಬ್ರೋ ಈಗ ಒಂದ್ ಸ್ವಲ್ಪ ಕಾಲ್ ಕಟ್ ಮಾಡ್ತೀನಿ
ಸರಿ ಸರಿ